ಹಲೋ?
ಹಲೋ?
ಕೆಳಸ್ತದ ಚನಂಗ.
ಹೂ ಕಳ್ಸಕ್ತರಿ ಏನ್ ಈಗ?
ಹಾ ನನ್ನ ಕೇಳಕ್ತತಿನ್.
ಏನ್ ಮಾಡಕತ್ತಿ.
ಊಟ ಆಯ್ತು?
ಊಟಾ ಆಗಿಲ್ಲಇನ್ನ.
ಎಲ್ಲೋ ಹಂಗ ಹೋಗತ್ತಿ.
ನಿಂದ.
ಊಟ ಆಯ್ತ?
ಆಗಿಲ್ಲ ಇನ್ನ ನಿಮ್ದು?
ನಮ್ದ ಆಗಿಲ್ಲ ಮಾಡಬೇಕ.
ಏನ್ ಮಾಡಕತ್ತಿ.
ಫೋನ್ ನೋಡೋಕೆಂತ ಕುಂತಿದ್ದೆ ಟಿವಿ ಪಿಕ್ಚರ್ ಬಿಟ್ಟರಾ ನೋಡ್ಂತ ಕುಂತಿನಿ.
ಯಾವುದ?
ಯಾವದ ಮಕರ ಸಂಕ್ರಾಂತಿ. ತೇನ ಯಾವದ ಅದ.
ಹೂ.
ತೆಲುಗು ಪಿಕ್ಚರ್ ಕನ್ನಡ ಡಬ್ಬಿಂಗ.
ಹೌದ ಅನ್ ಈಗ ಬಂದನನ ದಕ್ಷ.
ಹ ಈಗ್ ಬಂದನ್.
ಈಗ ಬಂದಾನ ಕುಂತಾನ. ಫೋನ್ ನೋಡಂದ ಅದಿಕ್ಕೆ ನೋಡದ.
ಊಟ ಆಗಿಲ್ಲ?
ನೀರ್ ತುಂಬುವ ಆದವಾ?
ಇನ್ನೊಂದ ಬ್ಯಾರಲ್ ಅದ.
ಹ್ಮ್ ಹ್ಮ್ ಈಗ್ ಬಂತೇನ್ ನಳ
ಹ್ಮ ಈಗ ಬಂತು ನೋಡು.
ಹ್ಮ್ ಹ್ಮ
ಇಷ್ಟು ತನ ಗುದ್ಯಾಡ್ದೆ ಬರ್ಲಿಲ್ಲ ಈಗ್ ಬಂತ.
ಹ್ಮಂ ಇದನ್ ದಬಾಷೆ ಅದ ದೊಡ್ನಾಡಕ್ ಇವತ್
ಆ ತುಂಬದಾಯ್ತೆನು.
ಇನ್ನ ಆರದಿನ ಅರ್ಧ ಫುಲ್ ಸಿಂಟ್ಯಾಕ್ಸ್ ತುಂಬೇಕು ತುಂಬಿದ್ರು ಒಂದೂ ವಾರ ಬರ್ತಾವ ಆ
ಒಂದು ವಾರತನ ತುಂಬಲ್ಲ ಏನ್ ಮತ್ತೆ
ಹಾ ಹಾ ಒಂದು ವಾರತನ ತುಂಬಲ್ಲಿ ಆಯಿತು ತುಂಬಿದೆ.
ಹ್ಮ್
ಕುಡಿಯಕ್ ಅಷ್ಟೇ ತರ್ತಿವಿ ಒಂದ್ಸಲ್
ನಿಮ್ಮ ಅಮ್ಮ ಇಲ್ವಾ.
ನಮ್ಮ ಅಮ್ಮ ಮಕ್ಕಂದಿದ್ಲೂ ಈಗ ಎಲ್ಲೊ ಹೊರಗ್ ಹೋದ್ಲು.
ಹೌದಾನ
ಎಲ್ಲಿ ಕೆಲಸ ಇಲ್ಲ ಏನಿಲ್ಲ ಇವಾಗೇನು. ಹ್ಮ್ ಹ್ಮ್ ಮನೆಗೆ
ಹ್ಮ್
ಹ ಊಟ ಮಾಡೋದು ಮಕ್ಕೋದ ಆತ್
ಮತ್
ಹ್ಮ್
ಹ್ಮ್
ಏನ್ ಮಾಡ್ದ್ ಊಟಕ್ಕ
ಹ್ಮ್ ಊಟಕ್ಕೆ ಏನ್ ಮಾಡಿಲ್ಲ ಮುಂಜಲಿ ರೊಟ್ಟಿ ಈರೇ ಕಾಯಿ ಪಲ್ಯ ಮಾಡಿರ್ಲ. ಅದೆ ಒಂದ್ ನೀನ್ ಏನ್ ಮಾಡಿ ಒಗ್ರನೆ ಉಣ್ ಬೇಕೇನ್.
ಒಗ್ರಣೆ ಮಾಡ್ಕೊಂಡಿದ್ದೆ ಮುಂಜಳೆ.
ಹ್ಮ್
ಈಗ ನಿಮ್ ಕಾಕ ಬಜ್ಜಿ ತರ್ಸ್ ಕೊಟ್ಟಾನ. ಬಜ್ಜಿ ತಂದ್ ಕೊಟಾನ ತಿನಾಗತ್ತಿನ್ ನೋಡ್
ಹ್ಮ್ ಹ್ಮ್
ಊರಾಗ ಮಾಡ್ತಾರೆನು.
ಹ್ಮ್ ಊರಾಗೆ ತಂದನ ಎಲ್ಲ್ ತಂದಾನ.
ಹ್ಮ್ ಹ್ಮ್ ಮತ್ ಮಷೀನ್ದ ಹಾಕಿ ಬರೋ ಮೇಲೆ ಹೋಗಿ.
ಹ್ಮ್
ಮಷೀನ್ ಅರ್ಜಿ ಹಾಕಿ ಬರಾ ಮೊನ್ನೆ ಎಷ್ಟು. ಎಷ್ಟು ಆಕತ್ ಅಂತಾರೆನು. ಹ್ಮ್
ಹೋಗ್ಬಾ ದಕ್ಷಯನ್ ಕರ್ಕೊಂಡ್ ತಿಮ್ಮನ ದಕ್ಷಯನ್ ಕರ್ಕೊಂಡು ಹೋಗ್ಬಾ ನಾ ಕೊಡತನ ಆಧಾರ್ ಡಾಕ್ಯುಮೆಂಟ್ಸ್ ಕೇಳ್ಬಾ
ಡಾಕ್ಯುಮೆಂಟ್ಸೇನ ಅವೇನ್ ಫೋಟೋ ಆಧಾರ್ ಕಾರ್ಡ್ ಅವೇ ಅದರ್ ಸರ್ಟಿಫಿಕೇಟ್
ಆದಾಯ ಪ್ರಮಾಣ ಪತ್ರ
ಹಾ ಜಾತಿ ಆದಾಯ ಮತ್ತೆ ಅಧಸ ಅದರ್ ಸರ್ಟಿಫಿಕೇಟ್ ಹ್
ಅವೆಲ್ಲ ಬೇಕ್
ಅಂದ್ರ ಇದು ಯಾತಗಿರ್ ನಮ್ದ್ ಇಷ್ಟ್ ನಮ್ ಕಡೆದಾದ್ ಅಷ್ಟೇ ಪ್ರಧಾನ್ ಮಂತ್ರಿದ್ ಅಲ್ಲ ಇದು ಹ್
ಇನ್ನೂಂದ ಹಾಕ್ ವಿಲೇಜ್ ಅಕೌಂಟೆಂಟ್
ಹಾಕ್ಬೇಕ ಅದು ಒಂದ್ ಓದ್ಸಲ್ ಬರ್ದಿನಿ ಎಕ್ಸಾಮ್ ಅದು ಎರಡ್ ಸಾವಿರ ಇಪ್ಪತ್ತೊಂದ್ರಲ್ಲಿ
ಎಕ್ಸಾಮ್ ಇರ್ತರನ್ ಅದಕ್ಕ್
ಹ್ಮ್
ಏನ್ ರಿನಲ್ಲಾ
ಎಕ್ಸಾಮ್ ಹೋಗಿ ಬರ್ದ ಬರ್ಬೇಕ್
ಏನ್ ಜನ್ರಲ್ ಇರ್ತಾವ ಏನ್ ಎಕ್ಸಮ್
ಹ್ಮ್ ಜನ್ರಲ್ ಇರ್ತದ ಇದೇ ಜಿ ಕೆ ಮತ್ತೆ ಹಿಸ್ಟ್ರಿದಾಗ ಮತೇವ್ ಸಮಾಜ ವಿಜ್ಞಾನ ಅವೇ ಹಿಸ್ಟ್ರಿನೇ ಇರ್ತದ ಮತ್ತೆ ಇತಿಹಾಸ ಹ
ಎಷ್ಟ ಮಾರ್ಸ್ಕಿಂದ ಇರ್ತದ್
ಎಷ್ಟು ಎಟಿ ಮಾರ್ಕ್ಸ್ ಏನ್ ಇರ್ತದ ಎರಡ ಪೇಪರ್ ಇರ್ತಾವ ಒಂದ್ ಒಂದ್ ಹಿಸ್ಟ್ರಿದ್ ಅದೆ ಎಲ್ಲ ಇರ್ತದ ಆಮೇಲ ಕನ್ನಡ ಇಂಗ್ಲೀಷ್ ಇರ್ತದ
ಒದ್ಕೆ ಬೇಕನ ಅದು
ಹ್ ಒಂದ್ ಮುಂಜಾಲೇ ಇರ್ತದ ಒಂದ್ ಮಧ್ಯಾಹ್ನ ಇರ್ತದ
ಬುಕ್ಸ್ ಇರ್ತಾವನ ಅದಕ್ ಸಪ್ರೇಟ್ ಓದ್ಕೇಕ್
ಹಾ ಬುಕ್ಸ್ ಆವ್
ಹ್ಮ್ ಹ್ಮ್ ಹ್ಮ್
ಹಾಕಿ ಬಾ ಹಾಕದೊಂದ ಹೋಬೇಕ
ಯವಗ
ಮುಗಿಲಿದೇಲ್ಲ ಹ್ಮ್
ಹ್ಮ್ ಹ್ಮ್
ಇದೆಲ್ಲ ಮುಗದ ಮೇಲೆ ಒಂದ್ ದಿನ್ ಹೋಬರಬೇಕ್
ಹ್ಮ್ ಹ್ಮ್
ಈಗ ಅಂದ್ರ ಶ್ರಾವಣ ಬರ್ತಲ್ಲ್
ಹಾ ಹೌದ್
ಆ ಮುಮೆ ಆ ಮೂಮೆಂಟ್ ಹೋದ್ರ ಆಯ್ತು, ಅವಾಗ ಜಾತ್ರೆನ ಬರ್ತದ ಶ್ರಾವಣನ ಬರ್ತದ.
ಹ್ಮ್
ಅವಾಗೋಗ್ಬರ್ಬೇಕು.
ಹೌದು.
ಏನ ಇನ್ನ ಆದ ಮಾಲ ಸದ್ಯಕ್ಕೆ.
ಹ್ಮ್, ಶ್ರಾವಣನು ಚಾಲೋ ಆತದೆ.
ಹ್ಮ್ ನೋಟ್ಬುಕ್ ಅಷ್ಟೇ ಕಲ್ತವಾ. ಬಂದರೋಲೋ.
ಹ್ಮ್ ಹ್ಮ
ಕಿಂಗ್ ಸೈಜು, ಒಂದೆ ಕಲೆಗ ಮಾಮ್.
ಕಾಲತ ಇನ್ನು ಬರ್ತದೆ, ಮ ಹೌದು.
ಒಂದ್ ಪರ್ಸ್ ಬಕ್ ನೋಡ್ಬೇಕು ಇಲ್ಲೆಲ್ಲಾನ.
ಹ್ಮ ಇಲ್ಲಿ ತುಟ್ಟೆ ಅವ ಇಲ್ಲಿ
ಸುರ್ಪುರ್ದಾಗ ಏನ್ ಮಾಡಿದೆ, ಅರಂದ್ ಅದ ಯಾವ್ದು ಅರವಿಂದ್ ಬುಕ್
ಹಾ
ಅಲ್ಲೇ ಹೆಂಗ್ ಕೊಡ್ತಾರನ?
ಹ್ಮ್ ಇಲ್ಲ ಅಲ್ಲಿ ಒಳಗಿತ್ತಲ್ಲ ಅವತ್ ಅಲ್ಲಿ ಕೇಳ್ಬೋಕು.
ಏನ
ಅಲ್ಲಿ ಅವತ್ತ ಒಳಗ್ ತೊಂದಿವಲ್ಲ ನಾವು.
ಒಳಗ
ಅಲ್ಲಿ ಗುಡಿಯದಲ್ಲ ಅಲ್ಲಿ. ಅಲ್ಲಿ ಕೇಳ್ಬೇಕು.
ಎಲ್ಲ ಸೇಮಿರ್ತ ಬುಕ್ ಸ್ಟಾಲನ್ನ.
ಹಂ
ಮತ್ತೆ ಯಾವನ್ ಬಿಟ್ರ ನೋಡಪ್ಪ ಪೋಸ್ಟ್?
ಅವ್ಯಾರ್ಡ್ ಬಿಟ್ಟಾರ ಮತ್ತೆ ಅದೇ ಇದೆ. ಫಾರೆಸ್ಟ್ ಒಳಗ ಬಿಟ್ಟಾರ ಅದೇನ್ ಎಕ್ಸಾಮ್ ಏನ್ ಇಲ್ಲ ಅಂತಲ.
ಹ್ಮ್
ಟೆಂತ್ ಮ್ಯಾಕ್ ತೊಂತಾರ ಅಂತ ಅಂದ್ರೆ ಸಿಕ್ಸ್ಟಿ ಪರ್ಸೆಂಟೇಜ್ ಎಷ್ಟು ಏಟಿ ಪರ್ಸೆಂಟೇಜ್ ಅಂತೆ.
ಅಂತ್ರ ಅಲ್ಲಿ ಬಾಯ್ಸ್ ಅಷ್ಟೇನ.
ಬ ಬಾಯ್ಸ್ ಅತ್ತ ಅಷ್ಟೇ ಅದೇನು. ಬಾಯ್ಸ್ ದು ಗರ್ಲ್ಸ್ ದು ಎರಡು ಇರ್ಬೋದು, ಎರಡ ಅಂದ್ರೆ ನಮ್ದು ಟೀದ್ದಾಗ ನಾಕೆ ಪೋಸ್ವ್ ಅವ. ಯಾದ್ಗಿರಿಲ್ಲ ಕಲ್ಬುರ್ಗಿ ಡಿಸ್ ಕಲ್ಬುರ್ಗಿ ತಾಲು ಉಳುಕಿದ್ ಜಾಸ್ತಿ ಹವ ಬಳ್ಳಾರಿ ಆಕಡೆ.
ಹೌದಾ
ಹ್ಮ್
ನೋಡ್ಬೇಕ ಆಕದಿದ್ರೆ ಹಾಕ್ಬಬೇಕ, ಅಂದ್ರ ಅದ ಅಂದ್ರ ಅದ ಸೆಟ್ ಅಗಲ್ ಬಿಡ್ ಅರಣ್ಯದ.
ಹ್ಮ್
ಇ ವಿಲೇಜ್ ಅಕೌಂಟೆಟ್ ಇವೆಲ್ಲಾ ನಡಿತಾವ?
ಹ್ಮ್, ಮತ್ತೆ ಬಿಟ್ಟಾರ ಪೊಲೀಸ್ ತ್ತಾಗ ಸಿ ಆರ್ ಡಿ ಆರ್ ಅಂತ ಬಿಟ್ಟಾರವ ಎರಡ ಮತ್ತೆ ಚಗ ಬಿಟ್ಟಾರ ಈ ಸಲ
ಹ್ಮ
ಬುಟ್ರ ಒಂದೇ ಸಲ್ ಬಿಡ್ತಾರ ಬುಟ್ರಲ್ಲಿ ಏನಂದ್ರ ನಾಕ್ ವರ್ಷ ಐದ್ ವರ್ಷ
ಅದೇನ ಗ್ರುಪದ ಏನ
ಹಾ
ಆನ್ ಮಾಡ ನಂದೊಂದ
ಹ್ಮ ಮಾಡ್ತನ ಇದು ಅವ ಇವ ಇದು ಕಂಪ್ಯೂಟರ್ದ ಎಸ್ ವೈ ಕಂಪ್ಯೂಟರ್ ಎಸ್ ಎಸ್ ಕಂಪ್ಯೂಟರ್
ಹೌದಾ ಹ್ಮ ಹ್ಮ
ಅವ್ರ ಆಗ್ತಾರ ಏನ್ ಗೋದ ನೋಟಿಫಿಕೇಶನ್ ಗೊತ್ತಿರ್ತವ ಕಂಪ್
ಹ್ಮ ಹ್ಮ ಹ್ಮ
ಹ್ಮ ಏನ್ ನ ಎದ್ದು ಅಂದ್ರ ಕಳ್ಸ್ತರ
ಗ್ರೂಪ್ ಅಡ್ಮಿನ್ ಯಾರದಾರ ಅವ್ರ ಅದ್ದರೇನ ಯಾರ ಮಾಡ್ಬೋದಾ
ಆ
ಅಡ್ಮಿನ್ ಗುಡ್ ಗ್ರೂಪ್ ಅಡ್ಮಿನ್ ಅವ್ರದಾರ ಯಾರದಾರ ಮಾಡಬೋದ ಅಂದೆ
ಯಾರ ಅದಾರ ಯಾರದಾರ ಅ ನಾವ ಇಲ್ಲ ನಾವ್ ಆಡ್ ಮಾಡಕ್ ಬರ್ತದ. ನಮಗ ನಮ್ ಫ್ರೆಂಡ್ ಆಡ್ ಮಾಡ್ಯಾಡಕ್ಕ
ಹೌದಣ
ಹ್ಮ
ನೋಡ್ ಮಾಡ ನಂದೊಂದ
ಹ್ಮ ಮಾಡ್ತನ ಯಾರಾದ್ರೂ ಆಡ್ ಮಾಡ್ಬೋದ.
ಹ್ಮ
ಮತ್ತೆ
ಯಾರ್ ಬಂದಿಲ್ಲ ಅನ್ ಬಾಗು ಅರ
ಯಾರ ಬಂದಿಲ್ಲ ಬರಲ್ಲ ಸುಮ ಸಾಯಂಕಾಲ ಭೀಮ ಅಷ್ಟೆ ಬಂದಗೇನಾ
ಹ್ಮ ಹ್ಮ
ಅದೇ ನೋಟ್ ಬುಕ್ ಏನ ತೊಂತಾನ ಅಂತ ರೊಕ್ಕ ತಗೊಂಡೋಗಣ ಬಂದು. ಊಟ ಎಲ್ಲ ಅಲ್ಲೇ ಮಾಡ್ತಾರ ಯಾಕ ಬರ್ತಾರ ಮಧ್ಯಾಹ್ನ.
ಹ್ಮ ಹ್ಮ
ಬಿಸಿ ಊಟ ಉಂತಾವ ಅಲ್ಲಿ ಚಲೋ ಆಗಿಲ್ಲ ಅಂದ್ರೆ ಇಲ್ಲಿ ಬರ್ತಾರ.
ಹ್ಮ
ಏನ್ ಮಾಡಕದ ದಕ್ಷ
ನತ್ತ ಟಿ ವಿ ನೋಡಕತ್ತ
ಹ್ಮ
ಅಕಡೆ ಕಾಲೇಜ್ ಓದದಂಗೆ ಆಗಿರ್ಬೇಕ ಈಕಡೆ ಮನೆಗೆ ಅಕಡ ಕಾಲೇಜ್ ಓದ್ದಂಗನ ಆಗಿರ್ಬೇಕ ಇಕಡ ಮನೆಗ ಇದ್ದಂಗನ ಆಗಿರ್ಬೇಕ.
ಹ್ಮ
ಹ್ಮ
ಯಾತ ಇವಾಗ ಬಿಡ್ತದ ಅದ ಯ ವ ಎಂಟುವರಿ ಚಲೋತ್ತದ ಒಂದ ಒಂದುವರೆ ಅಷ್ಟು ಬಿಡತದ ಮನೆಗ ಬರಟ ಯಾಡತದ.
ಎಂಟವರೆಗೆ ಚಲತ್ತಮೋ
ಹ್ಮ್
ಹ್ಮ್
ಇವಾಗ ಬರ್ತಾನ ಉಣ್ತಾನ ಮಕ್ಕಂತಾನ.
ಅದೆಲ್ಲ ಮಕ್ಕತನ ತಿರ್ಗಾಕ್ಕೋತಾ.
ಎಲ್ಲಾ ಮಕ್ಕಂತನ್ ಮಕ್ಕನ್ ಅಂದ್ರೆ ಒಂದೊಂದು ದಿನ. ಇಲ್ಲಾಂದ್ರೆ ಓದ್ತಂತಿಲ್ವ. ಅಲ್ಲಿ ಯಾರು ಇರಲ್ಲ ಅಲ್ಲಿ ಇಷ್ಟೊತ್ತನಿಗೆ ಯಾರು ಇರ್ತಾರೆ ಮಾತಣ ಎಲ್ಲಾ ಸಾಲಿಗೆ ಹೋಗಿರ್ತವ ಅಲ್ಲಿ.
ಆಯ್ತು ನೀರು ತುಂಬಿತ್ತು ಬಂದ್ ಮಾಡಸ್ತೀನಿ.
ಹಾ